ಹಲೋ.
ಎಲ್ಲಿ ಇದ್ದೀರಾ ನೀವು.
ಹಲೋ.
ಹಲ್ಲೋ ಕೇಳಿಸತಿಲ್ವಾ ನಿಮ್ಮ್ ಹೆಸರ ಏನು.
ಹಲೋ.
ಹಲೋ.
ದಯ ಶುಭ ಶುಭದಯ ಶುಭ ದಯ ಹೌದು ಈಗಷ್ಟೇ ಎದ್ದೆ ನೀವು.
ನಾನು ಸ್ವಲ್ಪ ಬೇಗ ಎದ್ದೆ ಬಿಡಿ ಹೊರಗಡೆ ಗಾಳಿ ತಗೋಳೋಣ ಅಂತ ಹೇಳಿ.
ಹೌದಾ ಬೆಳಿಗ್ಗೆ ಸಮಯದಲ್ಲಿ ಏನೋ ಒಂದಂತರ ಶಾಂತಿಯ ಇರುತ್ತೆ ಅಲ್ವಾ.
ಹಾ ಆಗ್ತಾ ಬಿಡಿ ರಸ್ತೆಗಳು ಕೂಡ ಖಾಲಿ ಇರ್ತವೆ ಅಲ್ವಾ.
ಮತ್ತು ಹಕ್ಕಿಗಳು ಶಬ್ದ ಕೇಳೋದು ತುಂಬಾ ಚೆನ್ನಾಗಿರುತ್ತದೆ ಅಲ್ವಾ.
ಮನ್ಸು ಫ್ರೆಶ್ ಆಗುತ್ತೆ ಬಿಡಿ.
ಹೌದು ಈ ಆ ಶಬ್ದ ಕೇಳಿದ್ರೆ ಮನ್ಷು ಫ್ರೆಶ್ ಆಗುತ್ತೆ. ಚಹಾ ಕುಡಿದ್ರಾ.
ಹಾ ಹೌದು ಕುಡುದ್ವಿ ಈಗ ಅಷ್ಟು ನೀವು ಕುಡುದ್ರ.
ಇನ್ನೇನಿಲ್ಲ ಅಮ್ಮ ಮಾಡಿದರೆ
ಹಾ ಹ್ಮ ಹೌದಾ ಬೆಳಿಗ್ಗೆ ಬಿಸಿ ಚಾಕ ದಿನಾ ಚೆನ್ನಾಗಿರುತ್ತೆ ಬಿಡಿ
ಸತ್ಯ ವಿಶೇಷವಾಗಿ ತಂಪು ಗಾಳಿದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ
ಹಾ ನಿಮ್ ಮನೆಯಲ್ಲಿ ಎಲ್ಲರೂ ಇದ್ದಿದ್ದಾರಾ
ಹೌದು ಅಪ್ಪ ಪತ್ರಿಕೆ ಓದುತ್ತಿದ್ದಾರೆ ಅಮ್ಮ ಅಡುಗೆ ಮಾಡುತ್ತಿದ್ದಾರೆ ಅಣ್ಣ ತಂಗಿ ಎಲ್ಲಾ ಇದು ಶಾಲೆಗೆ ಹೋಗ್ತಿದ್ದಾರೆ
ಹ್ಮ್ ಹ್ಮ ನಮ್ಮ್ ಮನೇಲಿ ಕೂಡ ಎಲ್ಲಾ ಇದ್ದಿದ್ದಾರೆ
ಹೌದಾ ಹ್ಮ ಅಮ್ಮ ಅಮ್ಮ ನೀರಿಗೆ ವಿಶ್ರಾಂತಿ ಅನ್ನೋದೇ ಇರಲ್ಲ ಅಲ್ವಾ ಕೆಲ್ಸ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅನ್ಕೊಂಡೆ ಇರ್ತದೆ
ನಿದ್ದೆಯಲ್ಲಿ ಇರುವಾಗ್ಲೂ ಅರ್ಧ ಕೆಲಸ ಮಾಡಡ್ತಿರ್ತಾರೆ ಅವರು
ಹ್ಮ್ ಸರಿ ಮಾತು
ಹ್ಮ್
ಇವತ್ತು ಉಪಹಾರ ಏನ್ ಮಾಡ್ತ್ರಿ
ನಾವು ಸಾಂಬಾರ್ ಮತ್ತೆ ಇಡ್ಲಿ ಮಾಡಿದ್ವಿ ನಿಮ್ದು
ನಮ್ದು ದೋಸೆ ಬಿಸಿ ದೋಸೆ ಸಿಕ್ಕರೆ ಬೆಳಿಗ್ಗೆ ಚೆನ್ನಾಗಿರುತ್ತೆ ಅಲ್ವಾ
ಹ ಈಗಲೇ ಮತ್ತೆ ಹಸೂರಿತರಿ ನೀ ಹೇಳ್ದಡಿ
ಬೆಳಗ್ಗೆ ಹಸವು ಬೇಗ ಬರುತ್ತದೆ ಅಲ್ವಾ
ಹ್ಮ ನಡೆಯಲ್ಲೇ ಹೋಗ್ತೀರಾ
ಕೆಲವೊಮ್ಮೆ ಹೋಗ್ತೀನಿ ಬೆಳಗಿನ ಗಾಳಿ ತುಂಬಾ ಚೆನ್ನಾಗಿರುತ್ತದೆ ಅಲ್ವಾ
ಹ್ಮ ಮನ್ಸ ಆರಂಭಿಸ್ತೀ ಒಳ್ಳೆದಾಗಾಗ
ಹೌದು ಹೌದು ಸ್ವಲ್ಪ ನ ಡ ಇದ್ರೆ ದಿನ ಬಿಡ ಶುರ್ಕ ಇರುತ್ತೆ
ಹ್ಮ ನಾನು ಕೆಲವೊಮ್ಮೆ ಮನೆಯ ಮೇಲ್ ಕಡೆ ಮೇಲ್ಮಡಿ ಮೇಲ್ಮಹಡಿ ಹೋಗಿ ಸೂರ್ಯೋದಯ ನೋಡ್ತ ತಿನ್ ಗೊತ್ತಾ ನಮ್ಗೆ
ವಾವ್ ಅದು ತುಂಬಾ ಚೆನ್ನಾಗಿರುತ್ತೆ ಅದಂತೂ ಅಲ್ವಾ
ಹಾ ಬಣ್ಣ ನಿಧಾನವಾಗಿ ಬದ್ಲಾಗೋದು ನೋಡಿದ್ರೆ ನೋಡೋದು ತುಂಬಾ ಇಷ್ಟ
ಹೌದು ಪ್ರಕೃತಿ ನೋಡಿದ್ರೆ ಕೆಲ ಹೊತ್ತು ಎಲ್ಲಾ ಚಿಂತೆ ಮರೆತು ಹೋಗುತ್ತ ದೆ ಅಲ್ವಾ
ಹ ಸ್ವಲ್ಪ ಬೆಳಿಗೆ ಮನ್ಸ್ಸಿಗೆ ತುಂಬಾ ನಂದಿ ಇದೆಲ್ವಾ
ನೀವು ಬೆಳಿಗ್ಗೆ ಹಾಡು ಕೇಳಿತೀರಾ ಯಶೋದ ಅವರೇ
ಎಲ್ಲ ಹತ ಬಜನೆ ಕೇಳ್ತೀರಿ
ಹಲೋ ಕೇಳಿಸತಾ ಇದೀಯಾ ನಿಶದವ್ರೇ
ನಾನ ಏನಂದೆ ನಿಮ್ಗೆ ನೀವು ಬೆಳಿಗ್ಗೆ ಹಾಡು ಕೇಳ್ತೀರಾ ಕೇಳ್ತೀರಾ ಅಂತ ಕೇಳ್ದ ಎಷ್ಟ ದ ಅವ್ರೆ
ಅದೇ ಏನಿದೆ ನಾನು ಇಲ್ಲ ನಂದ ಬೆಳಿಗ್ಗೆ ಹಾಡು ಕೇಳದ ಭಜನೆ ಕೇಳ್ತೀನಿ ಅಂದೆ
ಓ ಹೌದಾ ನಗು ಹಾಗೆ ಜೋರಾದ ಹಾಡು ಬೆಳಕಗೆ ಕೇಳೋ ಮನ್ಸು ಬಂದು ಮನ್ಸ ತಕ್ಕತ್ತಿಲ್ಲ
ಬೆಳಿಗ್ ಶಾಂತವಾಗಿರುತ್ತೆ ಅಲ್ವಾ ಅದಕ್ಕೆ
ಹೌದು ಹೌದುವ------ಇಲ್ಲಿ ಕನಸತಾಯಿತಿ ಇವತ್ತ ಏನಾದ್ರು ಯೋಜನೆ ಇದೆಯಾ
ಹಾ ಇದೆ ಸ್ವಲ್ಪ ಕೆಲ್ಸ ಮುಗಿಸ್ಬೇಕು ಅಂತಿದೆ. ಆದ್ರೆ ಇನ್ನು ಸೋಮಾರತನ ಹೋಗ್ತಿಲ್ಲ
ಆಹಾ ಆಹಾ ಬೆಳಿಗ್ಗೆ ಬೇಗ ಎದ್ದು ಕೆಲ್ಸ ಶುರು ಮಾಡುವುದೇ ಕಷ್ಟವೇ ಕಷ್ಟ ತಾ ಅಲ್ಲ
ಜಂಗಮವಾಣಿಯಿ ನೋಡ್ತೀವಿ ನಂತರ ಸಮಯ ಹೋಗಬಿಡತ
ಹ
ಮೊದ್ಲು ಜಂಗಮವಾಣಿ ನೋಡ್ತೀವಿ ನಂತರ ಸಮಯ ಹೋಗಿ ಗುಬ ಹೋಗಿ ಬಿಡತದೆ. ಹ
ನಂತರ ಇವಾಗ ದೇವರದ ಮಾಡಬೇಕು ಅಂತ ಅನ್ಕೊಂಡೆ ಆದ್ರೆ ಆಗಿಲ್ಲ.
ಹೌದಾ ಸತ್ತ ನೋಡಿ ಶಾಲೆ ದಿನಗಳಲ್ಲಿ ಬೆಳಿಗ್ಗೆ ಎದ್ದೊಳಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ
ಹೌದೊ ನೋಡಿ
ಆಗತ್ತೆ ಅಲ್ವಾ..
ಹ್ಮ್
ಹಲೋ ಕೇಳಿಸತಾ ಇಲ್ವಾ
ಹಲ್ಲೊ ಕೇಳಿಸ್ತಾ ಇದೆ ಇವಾಗ ಅದೆ
ಏನ್ ವರ್ಕ ಅಲ್ಲಿ ಮಾತಾಡ್ ಮ ಜಾಗದಲ್ಲಿ ನಿಂತ್ಕೊಂಡ್ ಮಾತಾಡ ಯಶೋಧ ಅವ್ರೇ
ಹಾ ನೀತ್ಕೊಂಡು ಮಾತಾಡ್ತವಿ ಕೊತ ಮಾತಾಡ್ತಿದೀರಿ ನಾವು
ಕೂತ್ಕೊಂಡಾದ್ರು ಮಾತಾಡ್ರಿ ನಿಂತ್ಕೊಂಡ ಆದ್ರು ಮಾತಾಡ್ರಿ ಸ್ವಲ್ಪ
ಮಾತಾಡ್ತಿದವಿ ಹೇಳಿ ನೀಟಾಗಿ ಕಲಿಸತ ಇದೆ ಕೇಳಿ ಕೇಳಿ ಸೀತಲಾ ನಿಮಗೆ
ಕೆಲ ಅಭ್ಯಾಸಗಳು ಎಂದಿಗೂ ಬದಲಾಗುದಿಲ್ಲ ನೋಡಿ
ಆ ನೋಡ ನೀ ಹೇಳಿದ್ದು ನಿಮ್ ಬೆಳಗ್ ಸಮಯ ಇಷ್ಟಣ ಅಥವಾ ರಾತ್ರಿ ಇಷ್ಟತಣ
ಎರಡು ಇಷ್ಟ ಆದ್ರೆ ಬೆಳಿಗ್ಗೆ ಹೆಚ್ಚು ಶಾಂತಿ ಅನ್ಸುತ್ತೆ ರಾತ್ರಿನೂ ಚೆನ್ನಾಗ ಅನ್ಸುತ್ತೆ ಅಷ್ಟೇ ಏನ ಇಲ್ಲಾ ರಾತ್ರಿ ಅಂದ್ರೆ ತುಂಬಾನೇ ಅಂದ್ರೆ ತುಂಬಾನ ಇಷ್ಟ ಬೆಳಗೆಗ್ಗಿಂತಲು
ಹೌದಾ ರಾತ್ರಿ ಏನಲ್ಲಿ ನೋಡ್ತೀರಾ ನೀವು.
ರಾತ್ರಿ ಏನ್ ನೋಡ್ತೀನಿ ಅಂದ್ರೆ. ಆಹ ಸ್ವಲ್ಪ ಚಲನ ಚಿತ್ರ ನೋಡ್ಬಿಟ್ಟು ಆಚೆ ತಿರಗೂದು ಮತ್ತೆ..... ಆಹಾ ಆಹಾ ಹ್ಮ್ ಖಾಲಿ ರೋಡ್ ಇರುತ್ತೆ ನೋಡಿ..... ನೈಟ್ ರಾತ್ರಿ ಸಮಯದಲ್ಲಿ ತಂಪಾದ ಗಾಳಿ ಬರುತ್ತೆ ಅಲ್ಲಿ... ಸುತ್ತಾಡೋದು ಮತ್ತೆ ಎಲ್ಲಾ ನೋಡೋದು ತುಂಬಾ ಇಷ್ಟ ರಾತ್ರಿ ಸಮಯದಲ್ಲಿ.
ಹ್ಮ ಅ ಹೇಗೇಳಿದ್ರ ನೋಡಿ
ಹ್ಮ್ ಹ್ಮ್ ಕೆಲವೊಮ್ಮೆ ಬೆಳಿಗ್ಗೆ ಹೊಸ ಆರಂಭ ಅನ್ನೋ ಭಾವನೆ ಬರುತ್ತದೆ
ಹ್ಮ್ ಇತ್ತ ಒಳ್ಳೆ ದಿನ ಆಗ್ಬೋದು ಅನ್ಸುತ್ತೆ ನಮ್ಗೆ.
ಅದೇ ಭಾವನೆ ದಿನವನ್ನು ಚೆನ್ನಾಗಿರಿಸುತ್ತದೆ.
ಹ್ಮ್ ಹ್ಮ್ ು ತುಂಬಾ ಚೆನ್ನಾಗಿತ್ತು ಮತ್ತ ನಂಗೆ
ಸರಿ ಹಾಗಿದೀರ ಈಗ ಏನ್ ಕೆಲಸ ಶುರು ಮಾಡ್ಬೇಕು ಅಂತಿದೀರಾ.
ಹ ಅದೇ ನೋಡ್ಬೇಕು ನಂಗು ಸ್ವಲ್ಪ ಪರೀಕ್ಷೆ ಇದೆ ಪರೀಕ್ಷೆ.. ತಯಾರಿ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೀನಿ.
ಏನ್ ತಯಾರಿ ಮಾಡ್ಬೇಕು ನೀವು.
ಪರೀಕ್ಷೆ ಗೌ ಹಬೇಕರಾನ
ಹೌದಾ
ಹಾ ಪರೀಕ್ಷೆ ಇದೀನೆಿ ನ ಅಲ್ಲಿ ರ
ಮಾಡ್ಕೊಳ್ಳಿ ಬೇಗ ಸ್ವಲ್ಪ ಏನು ಏ ತಯಾರಿ ಮಾಡ್ಕೋಬೇಕಂತಿದ್ದೀರಾ ಪರೀಕ್ಷೆಗೆ ಫಸ್ಟ್ ಯಾವಾಗ ಪೇಪರ್ ಯಾವ್ದ ಇರೋದು
ಹ ಅದು ಅದು ಯಾವ್ದೋ ಇದೆ ಅದ ನಾ ನೋಡ್ಬೇಕು ಇನ್ನು ನಂಗು ಗೊತ್ತಿಲ್ಲ
ಹೌದಾ
ಹ್ಮ ಮ ಹೇಳಿರ ಬಗ್ಗೆ ಹೇಳಿ ಏನಾದ್ೂ
ನನ್ ಕೇಳ್ಬೇಕು ನೀವು್ ಹೇಳ್ಬೇಕು ನಾವ್ ಕೇಳ್ಬೇಕು ಅಷ್ಟೇ ಏನಾದ್ೂ ಹೇಳಿ ನಮ್ಮ ನನ್ನ ಫ್ರೆಂಡ್ ನನ್ನ ಸ್ನೇಹಿತಗ ಹೊಟ್ಟೆ ನೋವು ಬರುತ್ತವಿ ಅದಕ್ಕೆ ಏನಾದ್ರು ಕುುಡಿ ಪರಿಹಾರ ಹಲೋ ಕೇಳಿಸ್ತಿದೆೇನಾ ಅಲೋ ಯಶದಾವರೇ ಕೇೇಳಸ್ತಿಲ್ವಾ ಹಲೋ ಕೇಳಿಸತಾ ಇದೇನಾ ಇಲ್ವಾ ಹೇಳಿ ಪಸ್ು ಹಲೋ